ನಮಸ್ತೆ. ಚೆನ್ನಾಗಿದ್ದೆ ನೀವೆಗಿದ್ದೀರಿ ಏನ್ ಮಾಡ್ತಾ ಇದ್ದೀರಾ.
ಏನ್ ಮಾಡ್ತಿದ್ದೀರಾ ಅಂದಿದ್ ಈಗ್ ಕೇಳಸ್ತೈ.
ಹೌದೇ ಹ್ಮ್. ಇಂದು ಬೆಳಿಗ್ಗೆ ಎಷ್ಟು ಸುಂದರವಾಗಿದೆ ಅಲ್ಲವೇ.
ಬಾಳ್ ಸುಂದರವಾಗಿದೆ.
ಹ್ಮ್ ನೀವು ಸಂದೇಶವನ್ನು ನೋಡಿ ಹೇಳಿ.
ಯಾ ಯಾವ್ದ ನೋಡ್ಬೇಕು.
ನಿಮಗೆ ನಾನೊಂದು ಸಂದೇಶವನ್ನು ಮುಂಚಿತವಾಗೆ ಕಳಿಸಿದ್ದೆ ಅಲ್ಲವೇ. ಪ್ರಕೃತಿಯ.
ಹೌದು ತಂಪಾದ ಗಾಳಿ ಅಕ್ಕಿಗಳ ಚಿಲಿಪ್. ಪಿಲಿ ಧ್ವನಿ ಮತ್ತು ಉದಯಿಸುತ್ತಿರುವ ಸೂರ್ಯನನ್ನು ನೋಡಿದರೆ ಮನಸ್. ಗೆ ತುಂಬಾ ಸಂತೋಷವಾಗುತ್ತದೆ.
ಹೌದು. ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ಎಲ್ಲಾ ಚಿತ್ತೆಗಳು ದೂರವಾಗುತ್ತವೆ.
ಅದು ಚಿಂತೆಗಳು ಗೆಳತಿ.
ಚಿತೆಗಳು ಚಿಂತೆಗಳ್ ಚಿತೆ. ಗಳು ಚಿತೆಗಳಂದ್ರೆ ನಿಮಗ್ ಗೊತ್ತಿದೆಯೇ. ಶವವನ್ನು ಚಿತೆಗಳು ಎನ್ನುತ್ತೇವೆ. ನಾನುಷ ಚೀ. ತ್ತೆ ಚಿತೆಗಳಿಗೆ ವ ಅ ಏನೆಂದು. ವಿಶ್ಲೇಷಣೆಯನ್ನು ನೀಡುತ್ತಿದ್ದೇನೆ.
ಹು ಹು ಹು ಅದು ನಿಜಾ ಪ್ರಕೃತಿಯೇ ನಮ್ಮ ಜೀವನದ ಆದಿ. ದಾರವಾಗಿದೆ.
ಪ್ರಕೃತಿ ಎಂದರೆ ಏನು.
ನಮ್ಮ ಸುತ್ತಲಿರುವ ಬೆಟ್. ಟ್ಟಗಳು ಕಾಡುಗಳು ನದಿಗಳು ಮರಗಳು ಹೂಗಳು. ಪ್ರಾಣಿಗಳು ಪಕ್ಷಿಗಳು ಗಾಳಿ ನೀರು. ಮತ್ತ ಭೂಮಿ ಇವೆಲ್ಲವೂ ಪ್ರಕೃತಿಯ ಭಾಗ.
ನೀವ್ಯಾಕೆ ಹೂ ಹೂ ಹೂ ಅಂತಾ ದಿರ್ಗಾತ. ತ್ತಿದ್ದೀರಾ.
ಮರಗಳ ಮಹತ್ವವೆನು ಅಂತ ಹೇಳಿ ನೀವು ನೋಡಣ.
ಮರಗಳು ನಮಗೆ ಉಸಿರಾಡಲು ಬೇಕಾದ ಗಾಳಿಯನ್ನು ನೀಡುತ್ತದೆ. ನೆರಳು ಅಣ್ಣು ಔಷಧಿ ಮತ್ತು ಮರದ. ಕಟ್ಟಿಗೆಯನ್ನು ಕೊಡುತ್ತದೆ.
ಕಾಡುಗಳ್ಯಾಕ್ ಮುಖ್ಯಾ.
ಕಾಡುಗಳು ಅನೇಕ ಜೀವಿಗಳ ಆಶ್ರಯವಾಗಿವೆ. ಮಳೆಗ ಮಳೆ ಯಾವಾಗಳೂ ಸಹ ಸಹಾಯ ಮಾಡುತ್ತದೆ.
ನದಿಗಳ ಮಹತ್ವವೇನು.
ನದಿಗಳು ಕುಡಿಯುವ ನೀರು ಕೃಷಿಗೆ ಬೇಕಾದ ನೀರು ಮತ್ತು ಅನೇಕ ಜೀವಿಗಳಿಗೆ ಜೀವನವನ್ನು ನೀಡುತ್ತದೆ
ಹ್ಮ್ ಪ್ರಕೃತಿಯನ್ನು ನಾವು ಹೇಗೆ ಕಾಪಾಡಬಹುದು
ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು ನೀರನ್ನು ವ್ಯರ್ಥ ಮಾಡಬಾರದು ಕಾಡುಗಳನ್ನು ನಾಶ ಮಾಡಬಾರದು
ಕಸವನ್ನು ಎಲ್ಲೆಂದರಲ್ಲೇ ಎಸೆಯುವುದು ಸರಿಯೇ
ಇಲ್ಲ ಅದು ಪರಿಸರವನ್ನು ಕಲುಷಿತಗೊಳಿಸುತ್ತದೆ ಕಸವನ್ನು ಸರಿಯಾದ ಸ್ಥಳ ಇ ತಲ್ಲಿಯೇ ಹಾಕಬೇಕು
ಗಾಳಿಯ ಮಾಲಿ ಮಾಲಿನ್ಯವನ್ನು ಹೇಗೆ ಕಡಿಮೆ ಮಾಡಬಹುದು
ಅನಗತ್ಯವಾಗಿ ಹೊಗೆ ಉಂಟು ಮಾಡಬಾರದು ಸಾಧ್ಯವಾದಷ್ಟು ಮರಗಳನ್ನು ಬೆಳಸಬೇಕು
ಪಕ್ಷಿಗಳು ಮಾತ್ರ ಪ್ರಾಣಿಗಳನ್ನು ಏಕೆ ರಕ್ಷಿಸಬೇಕು
ಅವುಗಳು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ಜೀವಿಗಳು ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ
ಮಳೆಯು ಪ್ರಕೃತಿಗೆ ಏನು ಕೊಳ್ಳುತ್ತದೆ
ಮಳೆಯು ಭೂಮಿಯನ್ನು ತಂಪಾಗಿಸುತ್ತದೆ ಮಳೆಗಳಿಗೆ ಜೀವ ನೀಡುತ್ತ
ಬೆಲ
ಬೆಳೆಗಳಿಗೆ ಜೀವ ನೀಡುತ್ತದೆ ನದಿಗಳು ಮತ್ತು ಕರೆಗಳು ನೀರಿನಲ್ಲಿ ತುಂಬುವಂತೆ
ಹ್ಮ ಬೆಟ್ಟದ ಮಹತ್ವ ಏನು
ನಾನು ಏನೋ ಯೋಚನೆ ಮಾಡುತ್ತಾ ಓದುತ್ತಿದ್ದೆ ಅದಕ್ಕಾಗಿ ಅದು ಆ ರೀತಿ ಆಯ್ತು ಬೆಟ್ಟಗಳು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಅನೇಕ ನದಿಗಳ ಉಗಮ ಸ್ಥಳವಾಗಿದೆ
ಹೂಗಳು ಮತ್ತು ಸಸ್ಯಗಳು ನಮ್ಮ ಜೀವನದಲ್ಲಿ ಯಾವ ಪಾತ್ರ ವಹಿಸುತ್ತವೆ.
ಅವು ಪರಿಸರವನ್ನು ಸುಂದರಗೊಳಿಸುತ್ತವೆ. ಕೆಲವು ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ.
ಇಂದಿನ ದಿನಗಳಲ್ಲಿ ಪ್ರಕೃತಿಗೆ ಯಾವ ಅಪಾಯಗಳಿವೆ.
ಅರಣ್ಯ ನಾಶ ನೀರಿನ ಮಾಲಿ ಮಾಲಿನ್ಯ. ಗಾಳಿನ ಮಾಲಿನ್ಯ ಮತ್ತು ಅತಿಯಾದ ತ್ಯಾಜ್ಯದಿಂದ. ಪ್ರಕೃತಿಗೆ ಹಾನಿಯಾಗುತ್ತಿದೆ.
ವಿದ್ಯಾರ್ಥಿಗಳು ಪ್ರಕೃತಿಯನ್ನು ರಕ್ಷಿಸಲು ಏನು ಮಾಡಬೇಕು.
ಪ್ರತಿ ವರ್ಷ ಗಿಡಗಳನ್ನು ನೆಡ ಬಹುದು ನೀರನ್ನು ಉಳಿಸಬಹುದು ಸ್ವಚ್ಛತೆಯನ್ನು ಕಾಪಾಡುವುದು. ಮತ್ತು ಇತರರಿಗೆ ಜಾಗೃತಿ ಮೂಡಿಸಬಹುದು.
ಹಾ ಪ್ರಕೃತಿಯನ್ನು ಪ್ರೀತ ಪ್ರೀತಿಸಿದ. ಪ್ರೀತಿಸುವುದು ಏಕೆ ಮುಖ್ಯ.
ಪ್ರಕೃತಿ ಇಲ್ಲದ ಜೀವವಿಲ್ಲ ಆದ್ದರಿಂದ ಅದನ್ನು ಪ್ರೀತಿಸುವುದು ಮತ್ತು. ರಕ್ಷಿಸುವುದು ಸಂರಕ್ಷಿಸುವುದು ನಮ್ಮ ಕರ್ತವ್ಯ
ನಿಜವಾಗಿಯೂ ಪ್ರಕೃತಿಯೇ ನಮ್ಮ ನಿಜವಾದ ಅಮೂಲ್ಯ ಸಂಪತ್ತು
ಹೌದು ಪ್ರಕೃತಿಯನ್ನು ಉಳಿಸಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಜೀವನ ದೊರೆಯುತ್ತದೆ
ಹಾ ಹೌದು ಅದಂತೂ ನಿಜ.
ಹ್ಮ್ ನೀವು ಈ ಸಾಲು ಮರದ ತಿ ತಿಮ್ಮಕ್ಕನ ಬಗ್ಗೆ ತಿಳಿದಿದ್ದೀರಿಯೇ.
ಹಾ ಹೌದು.
ಅವರ ಏನು ಮಾಡಿದ್ದಾರೆ ಹೇಳಿ.
ಅವರು ಸಾಕಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ
ಯಾಕೆ ನೆಟ್ಟಿದ್ದರು.
ಇಲ್ಲ ಅದುೂ ಅವರ ಅಭ್ಯಾಸ. ಆಗಿತ್ತು ಅವರು ಆ ಗಿಡಗಳನ್ನು ನೆಟ್ಟು ಅವರ ಮಕ್ಕಳ ನೆನಪಿಗಾಗಿ. ಏನೋನ್ ನೆಟ್ಟಿದ್ರ ಅನ್ಸಿತ್ತೆ.
ಅವರಿಗೆ ಸಾ ತುಂಬಾ ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ. ಗಿಡಗಳನ್ನೇ ಮಕ್ಕಳನ್ನಾಗಿ ಬೆಳೆಸಿ ಅಷ್ಟು ದೊಡ್ಡ ಅರಣ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸು ಸಹ ಸಿಕ್ಕಿದೆ.
ಹಾ ಅದು ಗೊತ್ತು ನನಗೆ.
ಅವರು ತುಮಕಿ ತುಮಕೂರು... ಅವರು ತಾನೆ.
ಹಾ ಹೌದು ತುಮಕೂರಿನವರೆ.
ನಿಮ್ಮ ಜಿಲ್ಲೆಯೂ ಅದೇ ಅಲ್ಲವೇ.
ಹಾ ಹೌದು ನಮ್ಮ ಜಿಲ್ಲೆನ ಅದೇ. ಹ್ಮ
ನೀವು ಪರಿಸರವನ್ನು ಸಂರಕ್ಷಿಸಲು ಏನೇನು ಮಾಡುತ್ತೀರಿ.
ನಾನು ಗಿಡ ನೇಡ್ತೀನಿ.
ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಾ ಇಲ್ಲಿವರೆಗೂ.
ಅಯ್ಯೋ ಮನೆ ಮೇಲೆ ತುಂಬಾನೇ ಗಿಡ ಇಡ್ತಿದ್ವಿ ಅಂದ್ರೆ. ಚಿಕ್ಕ ಚಿಕ್ಕದ್ರಲ್ಲಿ ಇಡ್ತಾರಲ್ಲ ಹ ಹ ಅವು. ಹ
ಹ್ಮ ಹ್ಮು.
ಅಲ್ಲಿ ಇಡ್ತಿದಿ ನಮ್ಮ್ ಮನೆ ಪಕ್ಕ. ಮೇಕೆಗಳು ಜಾಸ್ತಿ ಅವೆಲ್ಲ ಮೇಲೆ.
ಬಿಟ್ಟರೆ ಕೆಳಗಡೆ ಮೇಕೆಗಳು ಮನೆ ಮೇಲೆ ಬರುತ್ತದೆಯ.
ನಮ್ಮ ಮನೆಗೆ ಅದೇನು ದ್ವಾರ ಇಲ್ಲ ಅವು ಮೇಲೆ ಹತ್ತಬಹುದು ಅತ್ ಹೋಗಿ ತತ್ಬಿಡ್ತಾವವು ಎಲ್ಲ ಹಾಗಾಗಿ ಏನು ಇತ್ತು ಇಲ್ಲ ನಾವು
ಹ್ಮ್ ಅದು ಜ್ವಾರ ಮತ್ತೆ ನಮ್ಮನತ್ರ ಸುಮಾರು ಗಿಡಗಳಿವೆ ಅಹ ಏನೇನು ಗಿಡಗಳಿದೆ ಅಂದ್ರೆ ಕನಕಾಂಬ್ರ ಹೂ ಗೊತ್ತೆ
ಹಾಂ
ಆ ಗಿಡಗಳು ತುಂಬಾ ಇದ್ದಾವೆ ಏಳು ಸುತ್ತಿನ ಮಲ್ಲಿಗೆ ಗಿಡ ಇದೆ ಮತ್ತೆ ಸಹಜವಾಗಿ ಬೆಳೆಯುವಂತ ಮಲ್ಲಿಗೆ ಇದೆ ನಂತರ ಕಾಕಡ ಹೂ ಅನ್ನುತ್ತಾರಲ್ಲರ ಅವುೂ ಒಂದು ಎರಡು ಗಿಡ ಇದೆ ಮತ್ತೆ ಸೂಜು ಮಲ್ಲಿಗೆ ಅನ್ನುತ್ತಾರೆ ಎಲ್ಲವೇ
ಹ್ಮ್
ಸಣ್ಣ ಸಣ್ಣ ಹೂ ಬರುತ್ತೆ ಅದು ಒಂದಿದೆ ಮತ್ತೆ ಕರಿಬೇವು ಗಿಡ ಎರಡು ಅದು ಎರಡು ಎರಡು ಇದೆ ದೊಡ್ಡದ್ದು ಅದು ಅದರ್ದ ಅದು ಬೇರೆಲ್ಲಾ ಸಣ್ಣ ಸಣ್ಣದ್ದ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾವೆ ಮತ್ತೆ ಅರಿಶಿನ ಅರ್ಶಿಣದ ಗಿಡ ಇದೆ ಅರ್ಶಿಣ ಕೊಮ್ಮು ಅನ್ನ. ಅಲ್ಲವೇ ಅದ್ ಇದ್ದಾವೆ ಸುತ್ತಲೂ ಕಾಂಪೌಂಡ್ ಇದೆ ಚಪಡಿಗಳನ್ನು ಹಾಕ್ಸಿದ್ದೇವೆ. ಅದರ ಸುತ್ತಲುವೇ ಕಂಬಳಿ ಗಿಡವನ್ನು ಉಣಿದ್ದೇವೆ.
ಹ್ಮ್
ಅದನ್ನು ಆಚುಗಳಿಗೆ ಕುರಿಗಳಿಗೆ ಕೊಯ್ದು ಹಾಕುತ್ತೇವೆ ಮುಂಚೆ ನಮ್ಮ ಮನೆ ರ ತುಂಬಾ ಒಂದು ಗುಲಾಬಿ ಹೂಗಳ ಇದಿದ್ದವು ಬೇರೆೆಯವರು ಕಣ್ಣಿಂದ ಬರೋದು ನಮ್ಮನೆ ಪಕ್ಕದಲ್ಲಿ ಒಬ್ಬನ ಇದ್ದಾನೆ ಅವನು ಹೇಗ ಆಡತಾನ ಅಂದ್ರೆ ಒಳ್ಳೆ ಹೆಂಗ್ಸ ಆದಂಗ ಆಡ್ತಿರ್ತಾನಿ ಗಿಡಾಂಗ ಕತ್ಕೊಂಡ್ ಹೋಗೋದು ಮುಡ್ದ್ ಬಿಡೋದು ನಾವ್ೇನಾದ್ೂ ಮನೇಲಿ ನಾನು ನನ್ನ ತಂಗಿ ಮುಖಕ್ಕೆ ಹಕ್ಕಾಗಿ ಏನಾದ್ರು ಹಚ್ಿಕೊಳ್ಳ ಏನ್ ಹಚ್ಕೊಳ್ತಿರೋದು ನೀವು ನನ್ಗ ಸ್ವಲ್ಪ ಹೇಳಿ ಅಂತ ಹೋಗಿ ಮನೆಲ್ಲ ಅವನು ಹಚ್ಕೊತಿದ್ದ ನಮಗ್ ಗೊತ್ತ ಗತ್ತಾಗ್ದ್ರ ನಮ್ ಕ್ರೀಮ್ ನಮ್ಮ ಮುಖಕ್ಕೆ ಬಳಸುವಂತಹ ವಸ್ತುಗಳನ್ನೆಲ್ಲಾ ತೆಗೆದುಕೊಂಡು ಹಾಕ್ಕೊಳ್ಳುತ್ತಿದ್ದ
ಹ್ಮ್
ಅವನೇ ಬಂದು ಗಿಡಗಳನ್ನ ಮುರಿದ್ ಬಿಡೋದು ಚಿಗರುತಿದ್ರೆ ಮುರಿದ್ ಬಿಡೋದು ಕದ್ಕೊಂಡ್ ನಮ್ಮ್ ಮನೆ ಹತ್ರ ಕದ್ದ್ಕೊಂಡ್ ಹೋಗಿ ಅವ್ರ ಮನೆ ಹತ್ರ ನೆಟ್ಕೊಂಡಿದ್ದಾನೆ
ಹಾ
ಹ ಮತ್ತೆ ಪನ್ನೀರ್ ಸೊಪ್ಪು ಮತ್ತೆ ಮನೆ ಹತ್ರನೇ ನಾವು ಸೊಪ್ಪು ಇದ ಈ ಸೊಪ್ಪು ಇರುತ್ತೆ ಅಲ್ವಾ ದಂಟು ಸೊಪ್ಪು ಸಾರಿಗೆ ಹಾಕ್ತಾರಲ್ಲ ಆ ಸೊಪ್ಪು ಉಪ್ಪನ ಚಳ್ಕೊಂತೀವಿ ಮತ್ತೆ ಪಾಲಕ್ ಸೊಪ್ಪು ಮೆಣ್ಸಿನ ಗಿಡಗಳು
ಹಾಗಾದ್ರೆ ನಿಮ್ಮ ಮನೆ ಮುಂದೆ ತುಂಬಾ ಜಾಗ ಇದೆ ಅಂತ ಅನ್ಸುತ್ತೆ ನಮ್ಮ ಮನೆ ಮುಂದೆ ಜಾಗನೇ ಇಲ್ಲ ನಮ್ಮದ ಕಾರ್ಯ ಪಕ್ಕದಲ್ಲೇ ಮನೆ ಅಲ್ಲಿ ದಾರಿಯಲ್ಲಿ ಗಾಡಿ ಎಲ್ಲಾ ಓಡಾಡ್ತ ಇರುತ್ತೆ ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಷ್ಟು
ಚೆ ನಮ್ಮ್ ಮನೆಗೂ ಒಂದು ಕಾಂಪೌಂಡ್ ಇದ್ದಿತಿಿಲ್ಲ ಆಗ ಎಲ್ಲಾ ಗಿಡಗಳು ಹಾಗೆ ಆ ಹೋಗುತ್ತಿತ್ತು ನಂತರ ನಾವು ಕಾಂಪೌಂಡ್ ಆಕ್ಸಿಿದಾನ ಮೇಲೆ ಒಳಗಡೆ ಎಲ್ಲವನ್ನು ಬೆಳುತ್ತೇವೆ ನಮ್ಮ ಮ ಮನೆಯಲ್ಲಿ ಹೇಗಿದ್ದರೂ ಕೋಳಿಗಳಿಲ್ಲ ಹಾಗಾಗಿ ಕೆದರೋದಿಲ್ಲ ಯಾವವುದು ಬೇರೆ ಕೋಳಿಗಳು ಬರೋದಕ್ಕೆ ಆಗೋದಿಲ್ಲ ಕುರಿಗಳಿದ್ದಾವೆ ಅದನ್ನ ನಾವು ಕಟ್ಾಕ್ತಿೀವಿ ಅದು ಇಲ್ಲ ಹಸು ಅನ್ನೇನಾದ್ರು ತೊಳಿಯಕ್ ಹೋದಾಗ ಅಲ್ಲಿ ಒಂದು ಗೇಟ್ ಹೆಬ್ಬಾಗ್ಲ ಇಿದೆ ಅಲ್ಲಿ ಕಟ್ಟಿದರೆ ಅಲ್ಲಿಯೇ ದಾಸವಾಳ ಗಿಡ ಎರಡು ಾವೆ ಅದನ್ನ ತಿಿಂದಕೋಬ ಬಿಡ್ತೈತೆ
ಹ್ಮ್
ಮತ್ತೆ ಮಾವಿನ ಮರ ಐತೆ ಅದ್ರಲ್ಲಿ ಈ ವರ್ಷ ಸರಿಯಾಗಿ ಬಿಡ್ಲಿಲ್ಲ ಹೋದ್ ವರ್ಷ ಸ್ವಲ್ಪ ತಪ ಚೆನ್ನಾಗಿ ಬಿಟ್ಟಿತ್ತು ಆದ್ರೆ ಏನು ಮಾಡೋದು ಕೋತಿಗಳ ಕಾಟ ನಂತರ ಈ ಬೀಳೆದೆಲ್ಲೇ ಗೊತ್ತೇ
ಹಾ
ಮುಂಚೆ ದೊಡ್ಡದಾಗಿತ್ತು ವಳೆದಲ್ಲ ನಮ್ಮ ಮನೆ ಮನೆ ಮುಂದೆ ಕನ್ಪ್ಪ ತಪ್ಪಂತಾರಲ್ವಾ ಅಲ್ಲಿ ಕಂಬಿ ಹಾಕ್ಸ್ತಾರಲ್ವಾ ಜಾಲ್ರಿಿ ಜಾಲ್ರಿಿ ಅದಕ್ಕೆಲ್ಲಾ ಹಬ್ಸಿದ್ವಿ ಎಷ್ಟು ಚಂದ ಕಾಣ್ತಿತ್ತು ಆದ್ರ ಆದದ್ರೂ ಬೇರೆ ಗಳೆಲ್ಲ ಒಳಗಡೆ ಕ್ಯಾನಪ್ ಒಳಗಡೆ ಇರುವಂತ ಸಂಪ್ ಒಳಗಡೆ ಬರ್ತಿತ್ತು
ಹ್ಮಞ
ಮತ್ತೆ ಏನಾದ್ರು ತೊಂದ್ರ ಆಗುತ್ತೆ ಅನ್ಬಿಟ್ಟು ನಾವ್ ಅದನ್ನ ಅಲ್ಲಿ ತಗದ್ಬಿಟ್ವಿ
ಹ್ಮ್ ಹ್ಮ್
ಮಾವಿನ್ ಮರಕ್ಕೆ ಮತ್ತೆ ಅದ್ರ ಜೊತೆ ಏನೋ ಸೊಪ್ಪು ಬೆಳಿತಾರಲ್ವಾ ಮರ. ಅವೆರಡ ಹತ್ರ ಇದೆ ಅದಕತ್ಸಿದೀವಿ ಮತ್ತ ಇನ್ಯಾವ ಗಿಡ ಇದೆ. ಅಷ್ಟೇ ಅನ್ಕೊಂದು ಬೇರೆವಿದವೆ ಅದ್ರ ಹೆಸರುಗಳು ನಂಗೊತ್ತಿಲ್ಲ.
ಹ್ಮ್ ಬಿಡಿ ನಾಳೆ ಹೋಗ್ತೀರಲ್ಲ ತಿಳ್ಕೊಂಡ್ ಬನ್ನಿ ಮತ್ತೆ ಮಾಡ್ತೀನಿ.
ಹೌದೇ ಹ ಸರಿ ಆಗಿದ್ರೆ.